ಹಲೋ ಹೇಳೇ.
ಏನ್ ಅಳ್ಿಸರಿ.
ಹ್ಮ ಸ ತವಕ್ ನ.
ಅವ್ ಹಚ್ಚಾಗ ಪೋನ ರಾವ್ಲೆ ಹೆಚ್ಚ ಹತಿನಪ್ಪನ್ ಪೋನ ಇರ್ತಲ್ಲ ಈ ನಮ್ಗ.
ಅದು ನಾರ್ಮಲ್ ಕಾ ಮಾಡಿ ಹೇಳ್ಬೇಕ ಅದ್ ನಾಲ್ವ ಇದು ಮಾಡ್ ಬೀಡು ಸೇ ಮಾಡಲ್ಲ.
ನಾರ್ಮಲ್ ಕಲಾ ಮಾಡಿಲ್ಲಿ ಅವ ಎತ್ತಲಗೇನ್ ಹೊಟ್ಟ. ಹ್ಮ್ ಈ ಹೊಟಿ ಎಷ್ಟ ನಿಮಿಷ ಮಾತಾಡ್ಬತಿದಾನ.
ಎಲ್ ಹೋಗೇನ ನೋಡ ಇದಕ್.
ಕೆಲ್ಸ ಕೊಯಿರ್ಬೇಕು ಮೈಸೂರ್ ಕುಹ್ಯನ್ ನೋಡು ಮೈಸೂರ್ ಕುಹಯ್ಯನಾ. ಕೆಲ್ಸಕ್ಕೂ ಏನ ಅನಿಸ್ತದ ಎತ್ತಲ ನು.
ಹ್ಮ ಅಲ್ಲೋ ಮತ್ತೆ ಪ್ರಸಾವಣ ಪೂಜ. ಅಣ್ಣ ಪಿಡಿ ಆಯ್ತು ಅದ್ನ ಬಿಳ್ಳ ಏನಾನ ನಮ್ಮ ಅಣ್ಣಾಗ. ಹ. ಹ.
ಅಲ್ಲ ಎಷ್ಟ್ ನಿಮಿಷ ಮತ್ತ ಹಬೇಕಿದ ಟೋಟಲ್.
ತ್ಯಂಕ್ ಯು ಥಂಕ್ ಯು. ಹಾ.
ಣತಿ.
ನ್ ದವಾಕ್ನಾಗ ಏನ್ ಮಾಡ್ಲಿ.
ತೌಕನದೆನು.
ಹ್ಮ. ಹಾ.
ಹ್ಮ ಊಟ ಊಟ.
ಹ.
ಸತ್ಯ ಒಂದ ಇ. ನ. ಅ ಮಾಡ್ರಲ್ಲ
ಹ್ಮ್. ಇ ಊರ್ ಊರ ಗಾವ ಗತಿ.
ಹಾ.
ಹ ಊರ್ಗೆ ಯಾವಾಗ ಹೋಗಿ.
ಇಲ್ಲಿ ಬಂದ.
ಹ ಹ್ಮ ಹ್ಮ.
ನ ಇಂಜೆಕ್ಷನ್ ಉಡಾಕತಿಿಯ. ಯಾರೀ.
ಯಾರ ಹೊಡತಾರ.
ಪಸೆಂಟ್ಗೆ
ಹಾ-ತ
ಹ್ಮ್ ರಮೇಶ್ ಅಚ್ಚಲ್ಲ -ಪ- ರಮೇಶ್.
ಇಲ್ಲ
ಹ್ಮ್- ಹ್ಮ್- ನ -ಯಾ -ಹಾಕೊಡಿನ ಹಾಕೊಡಿನಪ್ಪ ಯಾರ್ ಹೆಚ್ಬೇಕದ ಡೌಟ್.
ಯಾರದಾಗ ಹೆಚ್ಚು.
ಹಾ
ಯಾರ ತಾರೋಣ ಅವ್ರಿಗೆ. ಎ-
ಹಂಗ ರಾವಳಿಗೆ ರಾವಲಿಿಗಟೆ ಹಚ್ಚಿದ ಹಚ್ಚಿನ ಪ ಹೊಟ್ಟ ಎತ್ಲಲ್ಲ
ಹೌದ
ಹ -ಮಧ್ಯಾಹ್ನದ ಹಚ್ಚಿದ್ನಿ.
ಶ -ಶ
ಅಲ್ಲ ಮಧ್ಯಾಹ್ನದಾಗ ಹೆಚ್ಚ- ದೆ -ಎತ್ತಿದ. ನಾನೇ ಒಂದ ತಾಸ ಬಿಟ್ಟ ಅಂತಂದ.
ಯಾರ್
ಗಾವಲೆ. ಹಚ್ಚಿಲ ಅಲ್ಲ ಒಳ್ಳೆ ವಾಪಸ್. ಈ- ಹತ್ ನಿಮಿಷ ಹೊಟ್ಟ್ರ ಎಸ್ಸಲ ಮಾತಾಡುವ ಹೊಟ್ಟ.
ಟ ಏ-ಮುಗತ ಹಾ-
ಹ- ಅಲ್ಲ ಎಸ್ಸಲ ಮಾತಾಡ್ಬೇಕ ಐದ್ಟಾಕ್ ಇರ್ತವಲ್ಲ ಐದ್ ಬರ ಐದ್ ಮಾಡ್ಬೇಕಮ್ಮೆ.
ಹಂಗಗೆ ಮುಂತ ಅತ. ಇದು ಮುಗಿಲ್ಲ ಅವಸ ಬಿಟ್ ಅದಡೆ ಮತ್ತ ಮುಂದ್ ಬಾತ್ಂಗ. ಏನ್ ಮುವ್ವತ್ತು ಬಯಲು.
ಹಾ- ಹ -ಹ- ಎಟ್ ಬರ್ತಾವಣ್ಣ.
ಹ್ಮ- ಮತ್ತರ್ಕನ ಬರ್ತವಾ.
ಹ್ಮ್- ಹ -ಯ- ಯಾವ ಹಾಸ್ಪಿಟಲ್ದ ಇಲ್ಲಿ.
ಲ್ಲ ಪ್ರಬ ರಟೇಶ
ಹ್ಮ್- ಹ್ಮ್ ಹಾಸ್ಪಿಟಲ್, ಹಾಸ್ಪಿಟಲ್
ಹಾ-ಅಸ್ ಮಾಡ್ಬೇಕಕ್ಲ್ ಡ್ಯೂಟಿ ಏನ್ರಿ ಒಂದು ಹೇಳ ಮುಂಜಳೆ ಎಂಟಕ್.
ಹಾ- ಮುಜೆ ಎಂಟ್ರತಾನ.
ಹ್ಮ್-
ಹ್ಮ್- ಹ್ಮ್ -ನೈಟ್ ಡ್ಯೂಟಿ ಯ ನಿಮ್ಮದ್ದು.
ಹ್ಮ್-
ಅಗ್ರತ್ ತಂಬಕನುಲ್ಲೆ.
ಅಲೋ ಕಾಲಜ.
ಹ್ಮ್- ಕಾಲಜ ಇನ್ನೊಂದ ಆರು ತಿಂಗಳ ಅನು ಕಾಲ.
ಹ್ಮ್-
ಹ್ಮ್ -ಹ್ಮ್- ನಸಷನ್ ನರ್ಸಿಂಗಂಗಾಯಸ ಪ ಹ ಜಾಬ್ ಮಾಡಕ್ಯ್ತಿರಪಾ ನಮ್ದ ಇಲ್ ನೋಡ ಹ್ಮ್ ಯಾರ ಎಸ ಆಗತಿಲ್ಲ
ಹಾ ಬಸರ ಜನ್ಮದರ ಬಸೌ ನ ಹಏ ಮಾತಾಡ್ತ
ಹತ ರ
ಹ
ಹ್ಮ್
ಯ ಪಲ್ೋತ್ತು
ಅ ಗ್ರೂಪ್ನಾಗ ಎಷ್ಟು ಮೆಸೇಜ್ ಬರ್ತಾವ ಲೇಪರ್
ಹಾ ಆಯತಾ ಊಟ್ ಮಾಡ್ಬಿಡ
ಹೋಗ ಹೋಗ ಒಟ್ಟ ಮೆಸೇಜ್ ಬರದು ಬರದು
ಹಾ
ಎಸ್ಟ್ ಮೆ ಬರ ಗ್ರೂಪ್ ಗ್ರೂಪ್ ನ ಎಸ್ ಮೆ ಬರ
ಮಾತರ್ತಾರ ಯಾರು
ನಾ ನಿಮ್ ಫ್ರೆಂಡ್ ಆಮೇಲೆ ಆಡಮಿಿನ
ಅ
ಅಲ್ಲೇ
ಹಲೋ
ಹಾ ಒಬ್ಬರಂತ ಒಬ್ಬರಂತ ಪರಿಚಾರ
ಪ್ರಭು ಆ ರವಿ ಎಸ್ ಕೆ ಅತ್ವ ಹಾ ಹಾ ಹಾ ಹಾ ಹೌದಾ
ಹಲ್ಲ
ಹ
ಎಲ್ಲಿಊಟ ಕಾರ
ಮುಕ್ಕುವಜ ಹ ನೋಡು ಮಾಹಿತ ಹೋಗ ಹ್ಮ
ಸರಿ
ಹ
ಅಜ್ಜಾಗ ಏನಾಗ್ಯದಿಲ್ಲ ಯಾರಿಗೆ ಯಾರಿಗೆ
ಹ
ಹೌ
ಹ ತ
ಹ್ಮ್ ಹ್ಮ್ ಹ್ಮ್
ಹೆಚ್ಚು ಮತ್ತ ವಾಪಸ್ ಬರೋದು ಊರಿಗೆ
ಹಲೋ
ರಹುಲ್ ಚೌಧರಿಫೋನ್ ಹಚ್ಚು ಅಂದ್ರೆ ಫೋನ್ ಎತಲಿಲ್ಲ
ಅಪ್ಡೆೇಟ್ ಬಂದಿದೆ
ಯಾರ ಅಪ್ಪ ಅಪ್ಡೇಟ್ ಬಂದಿತ್ತು ಅಪ್ಡೇಟ್ ಮಾಡಿದೆ
ರಮೇಶ್ಗ ಒಂದು ಸಾಲ ಹಚ್ಚಬೇಕು
ಬಾಳ ಕಟ್ ಕಟ್ ಬರತಾದ್ದ
ಹ
ಕೆಳಲ್ಲೇ
ಹಲೋ ಹಲೋ ಚಂದ್ರ ಚಂದ್ರ ಒಂದು ಬೇಸ್ಕೊಂಡನ್ ಮಗ ಇನ್ನಾಕರ ಹಾಕಿ ನಾನು
ಹಲೋ
ಹ ಸತ್ಯ ವಿಜಯ ಕುಮಾರ್
ಹಾ
ಮಾಡ್ತಾರೆ ಯಾರೋ ಹಲೋ
ಹಾ ಹಲೋ
ಹಾ
ಏನ್ ಮಾಡಕಕತಿ ಅಲ್ಲಿ ಏನ್ ಮಾಡತಿ ನಾ ಒಬ್ನೇ ಮಾತಾಡಿದ್ನೆಪ್ಪ ಇಟ್ಟತನ. ಹ್ಮ್ ಹ್ಮ್ ಮಾಡ್ರಿ ಮಾಡ್ರಿ
ಮಾಡಬೇಕಲ್ರಿ ಮತ್ತ.
ಹ್ಮ್ ಪಗಾರ ಗಿಗಾರ ಕೊಡ್ತಾರ ಇಲ್ ಮತ.
ಕೊಡ್ತಾರ ಏನ್ ಸಾಲರದಟ ಕೊಡ್ತ
ಹ್ಮ್ ಹತ್ತ ನಿಮಿಷ ಆಯ್ತಲ್ಲಲ್ಲೇ. ಹತ್ತ ನಿಮಿಷ ಆಯ್ತಲ್ಲ.
ಕಟ್ ಮಾಡ ಹಂಗಂದ್ರ.
ಹ್ಮ್ ಹೊಳ್ಳ ಹಚ್ಚಬೇಕನ ಮತ್ತ.
ಈಗೇನ್ ಬ್ಯಾಡ ಕೆಲ್ಸದಾವು.
ಸರಿ
ಮತ್ತಂದು ಮಾಡಾರತ ಿ ತ ನೋಡಿಗ್ ತಂದ ತಂದ